ಹಲೋ ಪ್ರಜ್ವಲ್ ಹೇಗಿದ್ದೀರಾ ಪ್ರಜ್ವಲ್
ಚೆನ್ನಾಗಿದೀವ ನೋಡು ಕಾರ್ತಿಕ್ ಮೇಟಿ ನೀವ ಏನ್ ಮಾಡ್ತಾ ಇದ್ದೀರಾ
ನಾವು ಈಗ ಊಟ ಮಾಡಿ ಬಂದು ಕುತ್ಕೊಳ್ಳಿದ್ದೇವೆ
ಎಲ್ಲಿ ಕುೂಂತಿದ್ದೀರಾ
ಎಲ್ಲ ರೋಮ್ನಲ್ಲಿ
ಹಾ ನಿಮ್ ರೂಮ ಅಲ್ಲಾ ಬೇರ ರೂಮ್ಲ್ಲಾ
ನಮ್ಮ ರೂಮಲ್ಲೇ ಕುಂತಿದ್ದೀವಿ
ಹೌದಾ ಮತ್ತೇನ್ ಮಾಡ್ತಾ ಇದಯ ಕಾರ್ತಿಕ್ ಅವ್ರೆ
ಏನಿಲ್ಲ ನೀವೇ ಹೇಳ್ಬೇಕೆಲ್ಲ
ಏನ್ ಏನ್ ಕೊಟ್ಟಿದ್ರು ಊಟಕ್ಕೆ
ಇವತ್ತು ಮೊಟ್ಟೆ ಅನ್ನ
ಮೊಟ್ಟೆ ತತ್ತಿಯ ಅನ್ನು ತತಿಯ ಅನ್ನ ಹೆಗ್ರಸ್ಲ್ಲ
ಹಾ ತತ್ತಿಯ ಅ
ಹಾ ಮತ್ತೆ ಕಾರ್ತಿಕ್ ನೀ ಏನ್ ಈಗೆಲ್ಲ ಏನ್ ಕಲಿತಾ ಇದ್ಯಾ ನೀನು
ಹಾ ಈಗ ಇಲ್ಲಿ ಧಾರವಾಡದಲ್ಲಿದ್ದೀನಿ ಕೃಷಿ ಕೃಷಿ ಕಲಿತಿದ್ದೀನಿ
ಕೃಷಿ ಮಹಾವಿದ್ಯಾಲಯ ಧಾರವಾಡ ಹೌದಾ ಹಾ ಹಾ ಹಾ ಹೌದಾ ಅಂದ್ರೆ ನಾವಿಲ್ಲಿ ನಾವು ಕೃಷಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲ ಇದಿದ್ದೇವೆ ನಾವು
ಓ ನೀವು ರೈತೂರಲ್ಲ ಇದಿದ್ದೀರಾ
ಹ್ಮ
ಹಾ ಹಾ
ಹೌದು
ಮತ್ತೆ ನಿಮ್ಮ್ ಕಡೆ ಎಲ್ಲ ವಾತಾವರಣ ಪರಿಸರ ಹೇಗಿದೆ
ಏನಿದೆ ಈ ಸತಿ ಬಿಸಲಲ್ಲಿ ಪೂರಾ ಬಿಸಿಲು
ಹಾಂ
ಮತ್ತೆ ಮಳೆಯಲ್ಲಿ ಮಳೆನೇ ಇಲ್ಲ ಅಂದ್ರೆ ಮಳೆಗಾಲ ಚೆಲಾಗಿ ಒಂದ್ ತಿಂಗ್ಗಳ ಆಯ್ತ್ ಕರೆ
ಹಾಂ ಹಾಂ
ಇನ್ನ ಇನ್ನ ಮಳೆ ಮಳನೇ ಮಳೆ ಒಂದ್ ಹನಿ ಸತಕ್ ಬಿದ್ದ್ಯಲ್ಲ
ಹೌದ ಹೌದು ಇಲ್ಲಿ ಎಲ್ಲ ಮಳೆ ಆಗ್ತಿದೆ ಈೀಗೆ ಒಂದು ವಾರ ಆಯ್ತು ಮಳೆ ಇಲ್ದಾನನೆ
ಹ ಹೌದೌದು ಅಂದ್ರೆ ನಿಮ್ ಕಡೆ ಬಿಸಿಲು ಹೇಗೆ
ಇಲ್ಲಿ ಬಿಸಿಲು ಹಂಗಗೆನಾ ಅಷ್ಟು ಕಷ್ಟೇ ಇರುತ್ತೆ
ಹೌದಾ ಅಂದ್ರೆ ಬಿಸಿಲು ಕಂಡ ಅಷ್ಟು ಕಷ್ಟೇ
ಹ ಬಿಸಿಲು ಬಾಳ ನೀರಲ್ಲಾ ಈ ಕಡೆ ಕಡಿಮೆ ನೀರ ಅಲ್ಲಾ
ಹೌದಾ ಮಳೆ ಮಳೆ ಆಯ್ತಾ ಮಳೆ ಏನ್ರ
ಮಳೆ ಈಗ ಕಂಟಿನ್ಯೂ ಇತ್ತು ಒಂದ್ ವಾರ ಆಯ್ತು ಈಗ ಒಂದ್ ವಾರದಿನ ತರ ಆಗಿಲ್ಲ
ಹೌದಾ
ಆ ಈಗ ಈಗ ಮೊನ್ನೆ ಬಂದಿದ್ರೆ ಸರ್ಚ್ ಪ್ರಕಾರ ನೋಡಿದರೆ ಇನ್ನೊಂದು ಎರಡು ದಿನದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ
ಹೌದ ನ ಎರಡು ದಿನದಲ್ಲೇ ಆಗುತ್ತೆ ಅಂತ ಹೇಳ್ತಿದಾರೆ ಹಾ ಹಾ ಹಾ ಅಂದ್ರೆ ನಿಮ್ ಕಡೆ ಅಗಿಡಗಳುಗಳು ಯಗಾವ ಸಿಗ್ತವೆ
ಗಿಡಗಳು ಭಾರಿ ಗಿಡ ಬೇನ್ ಗಿಡ ತೆಂಗಿನ ಗಿಡ ಅಶೋಕ ಅಶೋಕ ಗಿಡ ಅಂತಾರಲ್ಲ
ಹಾ ಅಶೋಕನ್ ಗಿಡ ಹೌದ ಹೌದು ಅದೇ ಇದೆ ಅದೇ
ಅದು ಒಂದು ಮತ್ತೆ ಬಾಟಲ್ ಪಾಮ್
ಹಾ ಹಾ ಹೌದಾ ವ ಹಾ ಹಾ
ಅಲ್ಲಿ ಕಾಲೇಜ್ ಮುಂದೆಲ್ಲ ಹಚಿರ್ತಾರ ದೊಡ್ಡ ದೊಡ್ ಟೆಂಗ್ ಇಿಡತೈ ಪರ್
ಇದು ಟೆಂಪಲ್ ಟ್ರೀ ಟೆಂಪಲ್ ಟ್ರೀ ಅಂತಾರೆ ಅದಕ್ಕೆ
ಪಲ್ಟ್ರಿ ಬಾಟಲ್ ಪಾಮ ಅಂತರದಕ್ಕೆ
ಹೌದೌದು ಅಂತಾರೆ ಅಂತಾರೆ ದುರಂತ ಗಿರಂತ ಹಚ್ಚಿದ್ರ ನಿಮ್ಮಂತಲ್ಲಿ
ದುರಂತ ಅ ಇದು ಅಲ್ಲ ಗಾರ್ಡನಿಗೆ ಹಾಕದು ಅದು ಇದೆ
ಏನ್ಕಿರ್ಲಿ ಅದಕ್ಕೆ ಗಿಡ ಅಂತೇವೆ ನಾವು
ಹಾ ಹಾ ಅದೇ ಇದೆ
ಹಾ ಹಾ ಮತ್ತೆ ಮಾವಿನಕಾಯಿ ಗಿಡ ಇದೆಯ ನಿಮ್ಮಂತಕ್ಕೆ ಮಾವಿನಿಕೈ ಗಿಡ
ಕೈದು ಸಿರಿಕಲ್ಚರ್ದು
ಹ ಹಾ ಅಂದ್ರೆ ಸಿರಿ ಕಲ್ಚರ್ ಅಂದ್ರೆ ಇದು ಕೀಟ ರೇಷ್ಮೆ ಹುಳದ ಸಾಕಾಣಿಕೇನಾ
ಹಾ ರೇಷ್ಮೆ ಹುಳಾ
ಹೌದು ಹೌದೌದು ನಿಮ್ಮ್ಂತಲ್ಲೇ ಬಾಳ ಧಾರವಾಡ ಅಲ್ವಾ ಸ್ವಲ್ಪ ಅಂದ್ರೆ ಇದು ಹ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಮತ್ತೆ ಇಡೀ ಇಡೀ ದೇಶದಲ್ಲೇ ಪ್ರಥಮ ಪ್ರಥಮ ಅಲ್ಲ ಇದು ಸ್ಥಾನದ ನಿಮ್ದು ಒಂದು ಐವತ್ತ ಅರವತ್ತನೇ ಸ್ಥಾನದಲ್ಲಿರಬಹುದು
ನಮ್ದು ಸೆಕೆಂಡ್ ಇದೆ ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರಾ
ಇದರಲ್ಲಿ ಹೇಳಿಲ್ಲ ಕರ್ನಾಟಕದಲ್ಲಿ ಹೇಳಿಲ್ಲ ಕರ್ನಾಟಕದಲ್ಲಿ ಸೆಕೆಂಡ್ ಇದೆ ನನಗೂ ಗೊತ್ತಿದೆ ಇಂಡಿಯಾ ಭಾರತ ದೇಶದಲ್ಲಿ ಹೇಳುತ್ತಿದ್ದೇನೆ
ಹಾ ಹಾ ಹಾ ಇರ್ಬೇಕು ಇರ್ಬೇಕು
ಹೌದೌದು ಮತ್ತೆ ಮತ್ತೆ ನಿಮ ಕಡೆ ನಿಮ ಕಡೆ ಹಾಲಮ್ಮನ್ ಹಾಲ ಸಿಕ್ತಾವಾ
ಹಾ ಅ ಹಾಲಮ್ಮನ ಹಾಲ ಅದೇ ರೀ
ಹ್ಮ್ ಅದಕ್ ನಾಗಪ್ಪ ಬಂದ್ ಕಡಲ್ವ ಕುಡಲ್ವಾ
ಕುಡಿತದ ನಾಗಪ್ಪ ಮತ್ತು ಅದಕ್ಕೆ ಹಾಲ್ಲದು ಹಾಲಮ್ಮ ಹಾಲು
ಹಾಲಮ್ಮನ ಹಾಲ ನ ನಾಗಪ್ಪನ ನಾಗ ಕುಡಿತದೆ
ಹಾ ಹಾ ನಿಮ್ ಕಡೆ ಏನ ಇರ್ತದಾ
ನಮ್ ಕಡೆ ಹಾಲಮ್ಮ ಇಲ್ಲಾ ಆದ್ರೂ ಹಾಲಮ್ಮನ ಹಾಲ್ ಬರ್ತವೆ ನಮ್ ಕಡೆ
ಹಾ ಹಾ ಹಾ
ಅಂದ್ರೆ ನಾಗಪ್ಪ ಎಲ್ಲ ನಮ್ಮ ಕಡೆ ಯಾಕೆ ಯಾಕಂದ್ರೆ ಹಾಲಮ್ಮನ್ ಬರಿೀ ಹಾಲ್ ಸಿಗ್ತವಲ್ಲ ನಾಗಪ್ಪ ಬರಲ್ಲ ಹಾಲಮ್ಮ ಎಲ್ಲಿ ಇರ್ತಾನೆ ನಾಗಪ್ಪ ಅಲ್ಲಿ ಇರ್ತಾನೆ ಹ್ಮ್ ಮತ್ತೆ ನಿಮ್ ಕಡೆ ಯಾವಾವ ನಮ್ ಕಡೆ ಮಾವಿನಕಾಯಿ ಗಿಡ
ಹ್ಮ್
ಟೆಂಗನ್ ಕಾಯಿ ಗಿಡಾ ಮತ್ತೆ ಬೇವಿನಕಾಯಿ ಗಿಡಾ ಮತ್ತೆ ಇದು ಟೆಂಪಲ್ ಟ್ರೀ ಮತ್ತೆ ಮಾಲ್ಬರಿ ಟ್ರೆ
ಹಾ
ಮತ್ತೆ ಮತ್ತೆ ತೆಂಗಿನಕಾಯಿ ಗಿಡಾ
ಹಾ ಹಾ
ಹ ಮತ್ತೆ ಸಣ್ಣ ಗಿಡದಲ್ಲಿ ದುರಂತದ ದುರಂತ ಸಿಗುತ್ತೆ ನಮ್ಗೆ ದುರಂತಾ ಹ ಹೌದೌದು ದುರಂತ ಅಂತ ಇದೆ ಅಂದ್ರೆ ಅಲ್ಲಾ ಇದು ಇದು ಕೃಷಿ ಕೃಷಿ ಕಾಲೇಜ್ ಮುಂದೆ ಅಲಂಕಾರಕ್ಕಾಗಿ ಇಟ್ಟಿರ್ತಾರೆ
ಹಾ ಹಾ ಹಾ ಹಾ ಮತ್ತೆ ಕ್ರಿಸ್ಮಸ್ ಟ್ರೀ ಅಂತ ಬರುತ್ತಲ್ಲ ಅದ ಇದೆಯಾ ಕ್ರಿಸ್ಮಸ್ ಟ್ರೀ ಬರ
ಕ್ರಿಸ್ಮಸ್ ಅದು ಹೌದೌದು ಅಂತದ್ದು ಇಲ್ಲಿ ಸಿಗಲ್ಲ ಅದು ಅದು ಸ್ವಲ್ಪ ಆದ್ರ ಬೇಳೆ ಬೇರೆ ತಳಿ ಇರುತ್ತೆ ಅದ್ರದ್ದು
ಹಾ ಹಾ
ಅದ್ರದ್ದು ತಳಿ ಇದ್ರಲ್ಲಿ ಸಿಗುತ್ತೆ ಅ ಯಾವ್ದಪ್ಪ ಅ ಕಾಶ್ಮೀರಲ್ಲಿ ಸಿಗುತ್ತೆ ಕಾಶ್ಮೀರಲ್ಲಿ ಯಾಕ ಅಲ್ಲಿ ಐಸ್ ಬರ್ಫ್ ಬೀಳುತ್ತಲ್ಲ ಬರ್ಫ್ ಎಲ್ಲೆಲ್ಲಿ ಬಳುತ್ತ ಮತ್ತೆ ಅಲ್ಲಿ ಕ್ರಿಸ್ಮಸ್ ಗಿಡನ ಇರುತ್ತವೆ
ಹಾಂ ಹಾಂ ಹಾಂ
ಹ್ಮ ಮತ್ತೆ ಹಾಲಮ್ಮನ್ ಹಾಲ ನಿಮ್ಮ್ ಇಡೀ ಇಂಡೆಕ್ಸ್ ಇಂಡ್ಯಾ ಅಲ್ಲ ಇಂಟರ್ನ್ಯಾನಲ್ ಇಂಟರ್ನ್ಯಾನಲ್ ಅಂದ್ರೆ ಹೊರದೇಶಕ್ಕೂ ರಫ್ತ ಆಗ್ಬಹುದು
ಏನ ಗೊತ್ತಿಲ್ಲ ನನಗೆ ಅದಷ್ಟು
ಹ ನಿಮ್ ಅತ್ಯಕ್ಕ ಆಕಳು ಎಮ್ಮಿ ತಳಿ ಸಿಗತಾವ ಯಾವರೆ
ಹಾ ಇದಾವೆ ಜರ್ಸಿ ಗಿರು
ಹಾ ಹಾ ಗಿರ್
ಎಮ್ಮಿ ತಳಿ ಎಮ್ಮಿ ತಳಿ ಭಾಳ ನಮ್ಮ್ ಕಡೆ ಮುರ ಸುರುತಿ
ಹ ಅದ್ರದ್ದು ಆದ ನಿಮ್ಮ ನಿಮ್ಮ ಕಾಲೇಜಲ್ಲಿ ಒಂದು ಆಗಿದೆ ಅಂತಲ್ಲ ಒಂದು ಅಂದ್ರೆಕ್ಕೋ ಇದು ಹ ಧಾರವಾಡಿ ಆ ಆ ಎಮ್ಮೆ ಬೇಕಾಗಿತ್ತು ನನಗೆ ಅಂತದ ಎಷ್ಟಕ್ ಸಿಕ್ತವೆ ಒಂದು ಧಾರವಾಡ ಎಮ್ಮೆ
ಧಾರವಾಡಿಯಮ್ಮೆ ಹಂಗ ಈಳ ಗಬ್ಬ ಆಗಿತ್ತ ಅಂದ್ರೆ ಇಳಿಬೇಕ ಇನ್ನೊಂದ ತಿಂಗಳಿಗೆ ಇಳಿದಿ ಇಂದ್ರೆ ಒಂದು ಎಪ್ಪತ್ತ ಎಂಬತ್ ಸಾವಿರ
ಹೌದಾ
ಹಂಗೆ ಹಾ ಹಂಗೆ ನಾರ್ಮಲಾಗಿ ಹೋತೀರ ಅಂದ್ರೆ ಒಂದು ಐವತ್ತು ಸಾವಿರ ಸಿಗ್ತತಿ
ಹಾ ಹಾ ಹಾ ಹೌದಾ
ಹಾ ಮತ್ತತ್ದ ಹೋಗಿ ಒಂದ ವರ್ಷ ಸಾಕಿನ ಮ್ಯಾಗ ಇಳ್ದೈತಿ ನಿಮ್ಗ ಒಂದ್ ತಿಂಗಳದಾಗ ಹ ಹೇಳಳ್ಬೇಕಂದ್ರ ಒಂದು ಎಪ್ಪತ್ತೊಂಬತ್ತು ಸಾವಿರಬ್ಬೀಳುತ್ತವೆ
ಎಪ್ಪತ್ತ ಎಂಬತ್ತು ಸಾವಿರದಲ್ಲಿ ಸಿಕ್ತೆವೆ ಅಂದಾಗೈ
ಹಾ ಹಾ ಇಲ್ಲಿ ಧಾರವಾಡಿದೊಂದು ಕುರಿನ ಇದೆ ಧಾರವಾಡ ತಳಿದು
ಧಾರವಾಡ ಅಂತ ಕುರಿನೂ ಇದೆಯಾ
ಸ್ಥಳಿದೊಂದಿದೆ
ಹಾ ಹಾ ಹಾ ಹಾ ಹಾ
ಅದು ಒಂದಿದೆ ಮತ್ತ್ ನಿಮ್ ರಾಯಚೂರ್ ಆ ಕಡೆ ಬೀದರ್ ಸೈಡ್ ಇದೆ ಅಲ್ಲ ಬಿಂಡ್ರಿ ಬಿಂಡ್ರಿ ಶಿಪ್ ಅಂತ ಇದೆ ನೋಡಿ ಬಿಂಡ್ರಿ ಗೋಟ್ ಗೋಟ್ ಗೋಟ್
ಗೋಟ್ ಕುರಿ ಕುರಿ ಕುರಿ ಇದೆ ಹೌದ ಹಾ ಹಾ ಹೌದು ಮತ್ತ ಇ ಇದು ಇದೆ ನೋಡಿ ಯಾವ್ದಪ್ಪಾ ಬನ್ನೂರ್ ಕುರಿ ತಿಂದಿದರ ನೀವು ಯಾವಾಗಾದ್ ಬನ್ನೂರ್ ಕುರಿ
ಕಣ್ಣೂರ್ ಪುರಿ ಮೀಟಿಗೆ ಫೇಮಸ್ ಅಲ್ಲ ಅದು
ಹೌದು ಖಂಡಕ್ಕೆ ಫೇಮಸ್ ಅದು ಅದೇ ಅದು ಅದು ತಿಂದಿದರಾ ಯಾವಾಗಾದ್ರೂ ನೀವು ಬನ್ನೋರ್ ಕುರೆ ಹ್ಮ್ ಅದರಲ್ಲಿ ಕಂಡ ಕಂಡ ಮಾತ್ರ ಹತ್ರ ಇಲ್ಲ ಕಂಡ ಮಾತ್ರ ಬಾಳ ಇರುತ್ತೆ ಅಂದ್ರೆ ಬಾರಿ ಇರುತ್ತೆ ಟೇಸ್ಟ್ ಅದದು ಕರೆ ಹೇಳ್ಬೇಕಂದ್ರೆ ಹೌದು ಹೌದು ರುಚಿನೂ ಕಂಡಪಟ್ಟದ ಹೌದ ಹೌದು ಮತ್ತೆ ಮತ್ತೇನಂತೀರಾ
ಮತ್ತೆಲ್ಲ ನೀವೇ ಹೇಳ್ಬೇಕು.
ನೀವೆಲ್ಲಿ ಅಲ್ಲಿ ವಸ್ತಿ ನಿಲಯದಲ್ಲಿ ಇರೋದಯೇನ್?
ಹ ವಸತಿ ನಿಲಯ ನಮ್ದು ಸ್ಫೂರ್ತಿ ವಸತಿ ನಿಲಯ ಅಂತ ಇದೆ ಇಲ್ಲೆ
ಅಂದ್ರೆ ನಿಮ್ ಕಡೆ ಎಲ್ಲಾ ಎಲ್ಲರೂ ಸ್ಫೂರ್ತಿಯಾಗಿ ಇರ್ತಾರ ಸ್ಫೂರ್ತ ಸ್ಫೂರ್ತಯಾಗಿರ್ತಾರ.
ಹಂಗಂತ ಬ್ಯಾರೆ ಬೇರೆ ಹಂಗ ಚಂದ್ರ ಚಂದ್ರಲ್ಲ ಹಂಗೆ ಚ ಹೊಸ ಹೊಸತಾಗಿ ಇದಿದ್ದಾವೆ ನಮ್ಗೆ ಬ್ಲಾಕ್ ಇದ್ದಾವೆ.
ಹಾ ಹಾ ಅಂದ್ರೆ ವಸ್ತಿ ಹಾ ಹಾ ವಸತಿ ನಿಲಯದಲ್ಲಿ ಏನೇನ್ ಕೊಡ್ತಾರೆ ನಿಮ್ಗೆ ಊಟಕ್ಕೆ - ನಾಷ್ಟಕ್ಕೆ ಊಟಕ್ಕೆ ಹ್ಮ್. ಹ ಹಾ.
ಇಡ್ಲಿ ದೋಸೆ
ಅಬ್ಬಬ್ಬಬ್ಬ ಜೋರಿ ಐತೆ ಅಂದಂಗ ಆಯ್ತು ನಿಮ್ದು ಧಾರವಾಡ ಅಲ್ವಾ ಡಿನ್ನಾ ಕೊಡ್
ನಮ್ಗೆ ಎರಡ್ ತರ ಇರುತ್ತೆ ಅಂದ್ರೆ ನಮ್ ಈಗ ಔಟ್ ಆಫ್ ಸ್ಟೇಟ್ನಾದರು ಇರ್ತಾರಲ್ಲ ನಮ್ಮ್ ಕಡೆ. ಅದಕ್ಕೆ ಅವ್ರನು ನೋಡ್ಕೋಬೇಕಲ್ ಮತ್ತೆ ಅವ್ರಗಿ ನಮ್ಗೆ ತಕ್ಕಂಗ ಕೊಡ್ತಾರೆ.
ಹೌದೌದು ಹೊರ ರಾಜಾಜ್ಯದವರು ಬಾಳ ಅಲ್ವಾ ನಿಮ್ ಕಡೆ ಯಾಕಂದ್ರೆ
ಹೊರ ರಾಜ್ಯದವರು ಅಂದ್ರೆ ಐ್ಕರ್ ಐಕರ್ ಮೇಲೆ ಬಂದವರು ಒಂದು ಇಪ್ಪತ್ತು ಜನ ಇರ್ತಾರೆ ಅಷ್ಟೆ. ಮತ್ತ ಅವ್ರಿಗೆ ಊಟ ಸಫಿಶಿಯಂಟ್ ಆಗ್ಬೇಕಲ್ಲ
ಹೌದು ಹೌದು ಅದು ಕರೆ ಅಂದ್ರೆ ಅವ್ರಗೂ ಸಾಲ್ ಬೇಕಲ್ವಾ ಕರೆ
ಅದೇ ಸೂಟೇಬಲ್ ಆಗ್ಬೇಕಲ್ಲ ಅವರು ಆ ಊಟಕ್ಕೆ
ಹೌದು. ಅಂದ್ರೆ ಹೊಂದಿಕ್ಕಕೊಳ್ಬೇಕಲ್ಲ ಅವರು ಹೌದು ಹೊಂದಿಕೊಳ್ಬೇಕು ಅವರು - ಹಾ ಮತ್ತೆ ಕಾರ್ತಿಕ್ ಮೇಟಿ ಅವ್ರೆ ಮತ್ತೇಏನ್ಂತೀರ?
ಮತ್ತ ಏನಿಲ್ಲ ನೋಡ್ರಿ ನಿಮ್ಮ ಕಾಲೇಜ ಯಾವು ತಳಿ ಇಲ್ವಾ ಅವರ
ನಮ್ಮದಲ್ಲಿ ಅಂತ ತಳೆ ಅಂತದ್ದ ಏನಿಲ್ಲ ನಮ್ಮ್ ಕಡೆ ಬರೀ ಬೀಜ ಬಿತ್ತೇವೆ ಬೀಜದ ದಿಂಧ ಇದು ರಸದಿಂದ ಕಸ ಅಂತಾರ ನೋಡಿ ನಮ್ ಬೀಜದಿಂದ ಬೀಜ
ಹಾ ಹಾ ಹಾ
ಅಂದ್ರೆ ಬರೀ ಬೀಜ ಬೆಳಿತೇವೆ ನಾವು. ಅಂದ್ರೆ ಇಲ್ಲಿದೆೇ ಅಂದ್ರೆ ಅವ್ ಮೆಕ್ಕೆತ್ತಿನದ ಬೀಜ ಇದಾವೆ ನೋಡಿ -
ಹಾ ಹಾ
ಅವ ಮೇಕ್ಕೆ ತಿನ್ನದ ಬೀಜ ನಮ್ ಕಡೆಯಿಂದೆ ಎಲ್ಲಾ ಕಡೆ ಇಂಡಿಯ ಕರ್ನಾಟಕ ಇಂಡಿಯಾ ಕಡೆ ಸರಫ್ತ ಆಗುತ್ತೆ ಅವು -
ಹೌದೌದದ.
ಯಾಕಂದ್ರ ಅವ ಸ್ವಲ್ಪ ನಮ್ದು ತಳಿ ಬೇರೆ ಇದೆ ನಮ್ದು ಇಲ್ ಕಡೆ ಅಂದ್ರೆ ಮೊದ್ಲೆಲ್ಲಾ ಅವು ತಳಿ ಏನಾಗಿದವು ಅಂದ್ರೆ ಅ ಮೊದ್ಲೆಲ್ಲಾ ಹುಳ ಹತ್ತಿ ತ್ತೀ ಸತ್ತಿದಾವೆ ಅರ್ಧ ಕರ್ಧ ತಳಿಗಳು ಅದನ್ನು ಹ ನಮಷನೂರ್ ಅಂತಾರೆ ಅವರು ಸ್ವಲ್ಪ ಮಾಡಿಫೈ ಮಾಡಿ ಅಂದ್ರೆ ಅವರು ಅಂದ್ರೆ ಜೆನೆಟಿಕ್ ಅಲ್ಲಿ ದೊಡ್ಡ ಕೈ ಅವ್ರದು -
ಹಾ ಹಾ ಹಾ.
ಆದ್ರಿಂದ ಮಾಡಿಕೇಶಿಂದ ಅವರು ರೋಗದಿಂದ ಹೆಂಗೆ ಅದನ್ನು ಸಂಭಾಳಿಸಬೇಕೆಂದು ಚರ್ಚಿಸಿ ಎಲ್ಲ ಮಾಡಿ ಅದು ಪ್ ತ ತ ತಂತ್ರಜ್ಞ ತಂತ್ರಜ್ಞಾನ ತಂತ್ರಜ್ಞಾನ ಅದೆಲ್ಲಾ ಮಾಡಿಕೇಷಿಂದ ಮಾಡ್ಯಾರ. ಹೌದು
ಹೌದೌದು ಮತ್ತೇನಿಲ್ಲ ನೀವೇ ಹೇಳ್ಬೇಕು
ಹೌದೌದು ಇವ್ ಬಂದಾರಲ್ಲ ಬಾಸ್ ಅವ್ರು ಪ್ರಜ್ವಲ್ ಅವರ ಬಾಸ್ ಇವ್ರು
ಏನ ಗೊತ್ತಿಲ್ಲ ನಮ್ಗ ಅವರು
ಪ್ರಜ್ವಲ್ ಅವರು ಬಾಸ್ ಬಂದಿದ್ದಾರೆ ಏನ್ ಮಾಡೋದ ಅವ್ರು ಪ್ರಜ್ವಲ್ ಅವರು ಬಾಸ್
ಸರಿ ಸರಿ ಮತ್ತ ಅವರು ಕೂಟ ಮಾತಾಡಿ ನಮ್ಗೆ ಆಮೇಲೆ ಮಾಡಿ ಸರಿ ಸರಿ ಹಾ ಆಯ್ತ ಆಯ್ತು